ಹಾ ನಮಸ್ತೆ ಏನ್ ಮಾಡ್ತಾ ಇದ್ರಿ.
ಏನಿಲ್ಲ ಹಾಗೆ ಸುಮ್ಮನೆ ಕೂತಿದ್ದೆ ನೀವ ಏನ್ ಮಾಡ್ತಿದ್ರಿ.
ನಾನು ಹಾಗೆ ಸುಮ್ನೆ ಕೂತಿದ್ದೆ. ಏನು. ಹ್ಮ ಆಯ್ತು ನಿಮ್ದ ಆಯ್ತಾ.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
ಮತ್ತೆ ಸಮಾಚಾರ.
ಮತ್ತೆ ಏನಿಲ್ಲ ನೀವೇ ಹೇಳ್ಬೇಕು ನೋಡು.
ಹ ಏನು ಇಲ್ಲ ಕಣ್ರಿ.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
ಹ ಮತ್ತೆ ಕಾಫಿ ಕುಡಿತೀರಾ ನೀವು ಟೀ ಕುಡಿತೀರಾ.
ಕಾಫಿ.
ಹೌದಾ. ಹಾ ಮತ್ತೆ ಸಮಾಚಾರ ಏನ್ ಮಾಡ್ತಾ ಇದ್ರಿ.
ಹ ಏನಿಲ್ಲ ಸಮಾಚಾರ ಹಾಗೆ ಸುಮ್ನೆ ಕೂತಿದೀನಿ.
ಹೌದಾ ನಿಮಗೆ ಮಸಾಲೆ ದೋಸೆ ಇಷ್ಟ ಆಗತ್ತಾ.
ನಂಗೆ ಮಸಾಲೆ ದೋಸೆ ಇಷ್ಟ ಆಗಲ್ಲ.
ಹೌದಾ ಯಾಕೆ ಇಷ್ಟ ಆಗ ಏನ್ ದೋಸೆ ಮುಂಗಾರು ದೋಸೆನಾ.
ಹ್ಮ್ ಮುಂಗಾರು ದೋಸೆ ಯಾವತ್ತಾದ್ರೂ ಹೆಸರು ಕೇಳಿದ್ರ ಮುಂಗಾರು ದೋಸೆ ಅಂತ. ನಾನ್ ಹೇಳಿದ್ದು ಮುಲ್ಬಾಗ್ಲೂ ದೋಸಾ.
ಹೌದಾ ಹ್ಮ ಮತ್ತೆ ನೀವು ಮಾಂಸ ತಿಂತೀರಾ ಸಸ್ಯಾಹಾರಿನಾ ನೀವು.
ನಾನು ಮಿಕ್ಸ್ ಆಗಿ ತಿಂತೀನಿ ಎರಡು.
ನಿಮ್ಗೆ ಹಾಗಾದ್ರೆ ಮಾಂಸಾಹಾರಿ ಮಾಂಸದಲೆಲ್ಲಾ ಏನ್ ಇಷ್ಟ ಆಗತ್ತೆ.
ನಂಗೆ ಕೋಳಿ ಇಷ್ಟ.
ಕೋಳಿನ ನಿಮಗೆ ಕೋಳಿ ಕಬಾಬ್ ಇಷ್ಟ ಆಗತ್ತಾ.
ಕಬಾಬು ಕೋಳಿ ಕಾಲ್ ಇಷ್ಟ ನಂಗೆ.
ಹೌದಾ. ಹ್ಮ್ ಮತ್ತೆ ಸಮಾಚಾರ ಏನ್ ಮಾಡ್ ಏನ್ ಮಾಡ್ತಾ ಇದ್ರಿ ಹೆಂಗೆ ಎ ಹಲೋ ಹ ಹಲೋ ಹಲೋ ಹ್ಮ್ ಹ್ಮ ಹ್ಮ್ ಹಲೋ ಹಲೋ ಹಲೋ ಹಲೋ
ಹಲೋ ಹಾ ಕೇಳಸ್ತೀದೇಯ ಹಾ ಹಾ ಕೇಳಿಸ್ತಿದೆ ಹೇಳಿ
ಮತ್ತೆ ಸಮಾಚಾರ
ಮತ್ತೇನ್ ಸಮಾಚಾರ ಇಲ್ಲ ನೀವೇ ಹೇಳಬೇಕು
ಏನು ಎಲ್ಲ ಎಲ್ಲಾದ್ರೂ ಪ್ರವಾಸಕ್ಕೆ
ಪ್ರವಾಸಕ್ಕೆ ಹೋಗಿದ್ವಿ ತುಂಬಾ ಕಡೆ ಹೋಗಿದ್ವಿ
ಹೌದಾ ಎಲ್ಲಕ್ಕೆ ಹೋಗಿದ್ದಿರಿ ನೀವು
ನಾನು ತಿರುಪತಿ ಹೋಗಿದ್ದೀನಿ ಮತ್ತೆ ಬಾಗಲ್ಕೋಟ್ ಪ ವಿಚ
ಹ ತಿರುಪತಿಗೆಲ್ಲಾ ಹೆಂಗ ಹೋಗಿದ್ರಿ ಸ್ವಲ್ಪ ಹೇಳ್ತೀರಾ ನಾನು ಹೋಗ್ಬೇಕಂತ ಇದೆ
ಹ ತಿರುಪತಿ ಬಸ್ಸಲ್ಲಿ ಹೋಗಿದ್ವಿ ಹ್ಮ ಇಲ್ಲಿಂದ ಡೈರೆಕ್ಟ್ ಬಸ್ ಇದೆ ತಿರುಪತಿಗೆ ಹೋಗಿ
ಹಲೋ ಹಲೋ ಹಲೋ
ಹಾ ಬೆಳಿಗ್ಗೆ ಒಂಬತ್ ಗಂಟೆಗೆಲ್ಲ ಬಿಿದ್ವಿ ಬೆಂಗಗಳೂರ್ನ ಹಾ ಅಲ್ಲಿಂತ ತಿರುಪತಿ ಇಲ್ಲಿಂದ ಹೋಗಿ ರೀಚ್ ಆಗಷ್ಟ್ರಲ್ಲಿ ಆರು ಗಂಟೆ ಆಗಿತ್ತು ಹಾ ಆರು ಗಂಟೆಗೆಲ್ಲ ತಿರುಪತಿ ಮುಟ್ಟಿದ್ವಿ ಅಲ್ಲಿ ಈೋ ಬಸ್ ಸ್ಟ್ಯಾಂಡ್ ಅಂದೆ ಶ್ರೀನಿವಾಸ ಕಂಪ್ಲೆಕ್ಸ್
ಹ್ಮ್
ಅಲ್ಲಿ ಹೋಗಿ ಸ್ಟೇ ತಗೊಂಡ್ವಿ ಅಲ್ಲಿ ಅಲ್ಲೇ ಉಳ್ಕೊಂಡ್ವಿ ಅಲ್ಲಿ ನಮ್ ಬ್ಯಾಾಗ ಎಲ್ಲ ಇಡಕ್ಕೆ ಒಂದ್ ಲಾಕರ್ ತಗೊಂಡಿ ಲಾಕರ್ ಅಲ್ಲೆಲ್ಲ ಬ್ಯ ಇಟ್ಕೊಂಡು ಆಮೇಲೆ
ಹಾ
ಲಾಕರ್ ಅಲ್ಲೆಲ್ಲ ಬ್ಯಾಗ್ ಇಟ್ಟು ಆಮೇಲೆ ಇದು ಹ ಅಲ್ಲಿ ಎಲ್ಲ ಸುತ್ತಮುತ್ತ ಜಾಗಗಳು ಸುತ್ತಾಡ್ಕೊ ಬಂದ್ವಿ ಸುತ್ತಾಡ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಅದೇ ಮಾರ್ನೇ ದಿನ ಬೆಳಿಗ್ಗೆ ಬೇಗ ನಾಲ್ಕ್ ಗಂಟೆೆಗೆದ್ದು
ಹೌದಾ
ಟಿಕೆಟ್ ತಟಕೊಂಡಾಗ ದರ್ಶನಕ್ಕೆ ಟಿಕೆಟ್ ಸಗಳಕ್ಕೆೆ ಸಾಲಲ್ಲಿ ಇಂಕೊಂಡ್ಲ್ಲ ತಿನ್ಕೊಂಡು ತಿಂಡಿ ತಿನ್ಕೊಂಡು ಸಾಲಲ್ಲಿ ಇಟ್ಕೊಂಡು ಮತ್ತೆ ಆ ಅಲ್ಲಿ ಒಂದ ಎರಡು ಗಂಟೆ ಮೂರ್ ಗಂಟೆ ಆಐ್ ಅಂದ್ರೆ ನಾವು ಏಳ್ು ಗಂಟೆಗೆಲ್ಲ ನಿಡ್ಕೊಂಡಿದ್ವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಆಚೆ ಬಂದ್ವಿ
ಹ್ಮ್
ಅಷ್ಟೆಲ್ಲ ಆಗದು ಆಮೇಲೆ ಮತ್ತೆ ಆಚೆ ಬ ಟಿಕೆಟ್ ಎಲ್ಲ ತಗೊಂಡು ಆಚೆ ಬಂದು ಮತ್ತೆ ಲ್ ಎಲ್ಲ ಇತಿದ್ವಲ್ಲ್ ಲಗೇಜ್ ಲಗೇಜ್ ಇತ್ತು ಲಗೇಜ್ ಎಲ್ಲ ತಗೊಂಡು ಮತ್ತೆ ಅಲಲುಪಿರಿ ಮೆಟ್ಟ ತಗೋದ್ವಿ
ಹ್ಮ್
ಮೆಟ್ಲ ತಕ್ ಹೋಗಿ ಮೇಟ್ಲ ಮೇಟ್ಲ ಮೇಲೆ ದರ್ಶನಕ್ ಹೋದ್ವಿ
ಹಾ ಮತ್ತೆ ಲಡ್ಡು ಎಲ್ಲಾ ಕೊಟ್ರ ನಿಮಗೆ ನೀವು ಮೆಟ್ಲೆಲ್ಲಾ ಹತ್ತಿ ಹೋಗಿದ್ರಲ್ಲ
ದರ್ಶನ ಆಗೋದು ಲಡ್ಡು ಕೊಟ್ಟರು
ಹಾ ಎಷ್ಟು ಕೊಡ್ತಾರು
ಹೋಗ್ರಿ ಒಂದ ಕೊಡ ಒಂದ್ ಟಿಕೆಟ್ ಒಂದ್ ಲಡ್ಡು ಒಂದ್ ಲಡ್ಡುಗೆ ಸಲ್ ಒನ್ ಟಿಕಟ್ ಒಂದೆ ಲಡ್ಡು
ಹೌದಾ ಹ್ಮ್ ಹಾ
ನೀವೆಲ್ಲ ಹೋಗಿದ್ರಿ ಪ್ರವಾಸಕ್ಕೆ
ನಾನು ಪ್ರವಾಸಕ್ಕೆ ರಾಜಸ್ಥಾನಿಗೆ ಹೋಗಿದ್ವಿ
ಯಾವಾಗ ಹೋಗೀದು
ಒಂದು ಮೂರ್ ತಿಂಗಳು ಹಿಂದೆ ಹೋಗಿದ್ವಿ
ಯಾರ್ಯಾರು ಹೋಗಿದ್ರಿ
ನಾನು ಮತ್ತೆ ನನ್ ಗೆಳತಿಯರೆಲ್ಲ ಹೋಗಿದ್ವಿ ಚೆನ್ನಾಗಿತ್ತು ನಾವು ಇಲ್ಲಿಂದ ಪ್ರೀಟಿ ಗಾರ್ಡನ್ ಅಲ್ಲಿ ಹೋದ್ವಿ ಆಯ್ತಾ ಅಲ್ಲಿ ಫುಲ್ ಎಲ್ಲಾ ಏನ ಅದು ಹ ಇದು ಹಾಕಿರ್ತಾರೆ ಗೊತ್ತಾ ಲೈಟಿಂಗ್ಸ್ ಎಲ್ಲಾ ಹಾಕಿರ್ತಾರೆ ನಾವ್ ಅದ್ರಲ್ಲ ನೃತ್ಯಗಳನ್ನೆಲ್ಲಾ ಮಾಡ್ಕೊಂಡ ಎಲ್ಲ ಹೋಗಿದ್ವಿ ಹಾಡ್ ಹೇಳ್ಕೊಂತ ಹೋಗಿದ್ವಿ ಆಮೇಲೆ ರಾಜಸ್ಥಾನದಲ್ಲಿ ಹೋದಾಗ ಅಲ್ಲಿ ಒಂಟೆ ಸವಾರಿ ಮಾಡಿದ್ವಿ ನಾವು ಫಸ್ಟ್ ಇ ಯಾವ್ದಾದ್ರು ಒಂದು ಕೋಣೆ ಹೂಡ್ಕೋಣ ಅನ್ಕೊಂಡ್ವಿ ಆ ಹಗೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ನೀರೆಲ್ಲಾ ಖಾಲಿಯಾಗಿತ್ತು ಆಮೇಲೆ ಅಂದ್ರೆ ನಾವು ಆ ಬಸ್ಸಿಂದ ಇ ಹೇಳ್ದ ತಕ್ಷಣ ನಮ್ಮ ಹತ್ರ ಎಲ್ಲ ನೀರ್ ಖಾಲಿ ಆಗತ್ತು ಆಯ್ತಾ ಅದು ಬೇರೆ ರಾಜಸ್ತಾನ ಫುಲ್ ಬಿಸಿಲು ಇ ಫುಲ್ ದಾಹಾ ಹಾಕ್ತಾನೆ ಇರುತ್ತೆ ಅಲ್ವಾ ಹಂಗಾಗಿ ಆಹ ಮನೆಗ್ ಕೇಳಕ ಹೋದ್ವಿ ಅವಾಗ ಅವ್ರು ಕೇಳಿದ್ರು ನೀವ ಎಲ್ಲಿಂದ ಬಂದಿರೋದು ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು ಲೆವಲ್ಲ ಹಳ್ಬೇಕು ನಾವ್ ಯಾವ್ದೊಂದ್ ಕೋಣೆ ಹುಡುಕ್ತಿದಿವವಿ ಹಂಗೆ ಹಿಂಗೆ ಅಂತೆಲ್ಲಾ ಅಂದ್ವಿ ಆಯ್ತಾ ಆಗ ಅವ್ರು ನೀವ್ಏನಕ್ಕೆ ಸುಮ್ನೆ ಬೇರೆ ಕೋಣೆಲ್ಲ ಹುಡುಕ್ತೀರಾ ಇರೊಷ್ಟ ದಿನ ನಮ್ಮ ಮನಲ್ಲೇ ಇರಿ ಅಂತ ಅಂದ್ಬಿಟ್ಟು ನಮಗೆ ಇರ ಅದಕ್ಕೆ ನೆಲ ಸ್ಥಳ ಎಲ್ಲ ಕೊಟ್ಟರು ಆ ಆ ಮೇಲೆ ಅವರು ನಮ್ಮನ್ನು ಭೂಮಿಗೆಲ್ಲ ಕರ್ ಕರ್ಕೊಂಡ್ ಹೋದ್ರು ಅವ್ರೇ ನಮ್ಮನ್ನೆಲ್ಲಾ ಕರ್ಕೊಂಡ್ ಹೋದ್ರು ಯಾಕಂದ್ರೆ ಅವ್ರು ರಾಜಸ್ಥಾನದಲ್ಲಿ ತುಂಬಾ ವರ್ಷದಿಂದ ಇದ್ದವರಂತೆ ಹಾಗಾಗಿ ಅವ್ರು ಕರ್ಕೊಂಡ್ ಹೋದ್ರು ಆಮೇಲೆ ಒಂಟೆ ಸವಾರಿ ಮೇಲೆಲ್ಲಾ ಕೂಡ್ಸಿದ್ರು ಮತ್ತೆ ಒಂಟೆದು ಹಾಲೆಲ್ಲ ಕುಡ್ಸುದ್ರು ಮತ್ತೆ ಅಲ್ಲೊಂದು ದೇವಸ್ಥಾನ ದೇವಸ್ಥಾನ ಇತ್ತು ಆಯ್ತ ಆ ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇತ್ತು ಆ ಜಾತ್ರೆಗೆಲ್ಲಾ ಕರ್ಕೊಂಡ್ ಹೋಗಿದ್ರು ನಾವೆಲ್ಲಾ ಆಟ ಆಡ್ಕೊಂಡೆಲ್ಲಾ ಬಂದ್ವಿ ಮ ಮತೇ ರಾಜಸ್ಥಾನದಲ್ಲಿ ಇರೋ ಬಟ್ಟೆಗಳ ಬಟ್ಟೆಗಳೆಲ್ಲ ಇರತ್ತಲ್ಲ ಆತರ ಬಟ್ಟೆಗಳೆಲ್ಲ ಹಾಕೊಂಡಿದ್ವಿ ಈ ಗತ್ತ ಚೆನ್ನಾಗಿತ್ತು ರಾಜಸ್ಥಾನದ್ದು
ಹೌದೌ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅನ್ನಗ ಆಯಿತು ರಾಜಸ್ಥಾನ
ಹೌದು ತುಂಬಾ ಚೆನ್ನಾಗಿ ಮಜಾ ಮಾಡಿದ್ವಿ ರಾಜಸ್ಥಾನಾನ
ಹ್ಮ ಅಲ್ಲಿ ಏನ್ ಊಟ ಮಾಡುದ ಅಲ್ಲಿ ಊ ಎಲ್ಲ ಸಟ್ ಆಯ್ತಾ ನಿಮಗೆ
ಅಂದ್ರೆ ಸ್ಟಾರ್ಟಿಂಗ್ ಆದ್ರೆ ಇನ್ನು ಸೆಟ್ ಆಗಿಲ್ಲ ಪರವಾಗಿಲ್ಲ ತಿನ್ಬೋದಿತ್ತು ಹಾಗಿತ್ತು ಪ್ಪ ಅಲ್ಲಿನ ಪೊಂಗಲ್ ತರ ಎಲ್ಲಾ ಕೊಟ್ಟಿತ್ತು ಏನು
ಊಟ ಹೊಂದ್ಕೊಂಡ್ರ ಅಲ್ಲಿ ಹೋಮೇಲೆ ಅಲ್ಲಿ ಹೋದ್ಮೇಲೆ ಊಟ ಹೊಂದ್ಕೊಂಡ್ರ ನೀವು.
ಹ ಹ ಅಂದ್ರೆ ಹೋದ್ ತಕ್ಷಣ ಹೊಂದ್ಕೊಂಡಿಲ್ಲ ಆದ್ರೆ ಅವರು ಪೊಂಗಲ್ ಇದೆ ಅಂತ ಪೊಂಗಲ್ ಅವರೆನೋ ಕೊಟ್ಟಿದ್ರು ಆಯ್ತಾ ಅದು ಚೆನ್ನಾಗಿತ್ತು ಅದನ್ ತಿಂದ್ವಿ
ಮೆ ಅಲ್ಲಲ್ಲ ಅಂದೆ ಬಿಸಿಲು ಜಾಸ್ತಿರಲ್ಲ ಹೇಗಿತ್ತು ಈ ಕಡೆ ಈ ಕಡೆ ತರಾನೆಯತ ಇ
ಕುದು ಫ್ರೀಜರ್ ತರ ಬರುತ್ತೆ ಗೊತ್ತಾ ಅದನ್ನ ಇಟ್ಕೊಂಡು ಅದ್ರ ಸ್ವಲ್ಪ ಐಸ್ ಕ್ಯ ಬರತ್ತಲ್ಲ ಅದನ್ನಲ್ಲ ಇಟ್ಕೊಂಡು ತುಂಬಾ ನೀರ್ನೆಲ್ಲಾ ಇಟ್ಕೊಂಡ್ ಹೋಗಿದರಿ ತಣ್ಣಗ ಆಗ್ಲಿ ಅಂದ್ರೆ ಅಲ್ಲಿ ಉಷ್ಣ ಜಾಸ್ತಿ ಇರೋದ್ರಿಂದ ಮೈಗೂ ಕೂಡ ತುಂಬಾ ದೇಹ ದೇಹಕ್ಕೂ ತುಂಬಾ ಉಷ್ಣ ಎಲ್ಲ ಹಾಗ ಆಗತ್ತಲ್ಲ ಹಾಗಾಗಿ ಹಲೋ ಅ ಹ್ಮ್ ಹಲೋ